ಸರ್ ಫ್ರೀ ಆಗಿದ್ದೀರಾ
ಹಾ ಏನು ಇವತ್ತು ಕಾಲ್ ಮಾಡ್ಬಿಟ್ಟಿದಿರಾ ಆರಾಮಾಗಿ
ಇಲ್ಲಾ ಸ್ವಲ್ಪ ಮಾಹಿತಿ ಬೇಕಿತ್ತು ಅದಕ್ಕೋಸ್ಕರ ಕಾಲ್ ಮಾಡಿದ್ವಿ
ಹೌದಾ
ಅದೇ ನಮ್ಮ ಅಣ್ಣಾವ್ರು ಈ ತೋಟದ ಜಮೀನಲ್ಲಿ ಅದೇ ಕುರಿ ಸಾಕ ಕಾಣಿಕೆ ಮಾಡ್ಬೇಕು ಅಂತಿದ್ರು
ಹಾ ಹಾ
ನಮ್ ತಂದೆಯವರು ಕುರಿ ಸಾಕಾಣಿಕೆ ಬ್ಯಾಡಾ ಫಿಶ್ರರಿ ಮಾಡೋವನೆ ಮೀನ್ ಗಳು ಸಾಕಾಣಿಕೆ ಮಾಡೋನ ಚೆನ್ನಾಗಿರುತ್ತೆ ಹೆಂಗೋ ಕೃಷಿ ಹೊಂಡಾ ಇ ಮ ಅಂತ ಇದ್ರು ಹೊಂಡಾ ತೋಡರ್ಸಿದ್ವಿ ಹೊಲದಲ್ಲಿ ರೀಸೆಂಟ್ ಆಗಿ ಲಾಸ್ಟ್ ಇಯರು ಅದೇ ಅದು ಯಾವತರಾ ಮಾಡ್ಬೇಕು ಏನು ಅನ್ನೋದ್ರ ಬಗ್ಗೆನೆ ಸ್ವಲ್ಪ ಐಡಿಯಾ ಇರ್ಲಿಲ್ಲ ಅದೇ ವಾದ ವಿವಾದ್ ನಡತಿತ್ತ ತು ಮನೆಯಲ್ಲಿ ಇಲ್ಲಾ ಈ ತರಾ ಮಾಡೋಣ ಈ ತರ ಮಾಡೋಣ ಅದನ್ನ ಫಿಶರಿ ಒಂದೇ ಸಾಕು ಇಲ್ಲ ಪೌಡ್ರಿ ಇದು ಕುರಿ ಸಾಕಾಣಿಕೆ ಒಂದೇ ಸಾಕು ಅಂತಾ ಅದ್ ಯಾವ ತರಾ ಅಂತ ಗೊತ್ತಿರ್ಲಿಲ್ಲ ಅದಕ್ಕೆ ನಮ್ ಗೊತ್ತಿರೋಬ್ಬರು ಇದ್ದಾರೆ ವಿಚಾರ ಮಾಡ್ಬಿಟ್ಟು ಹೇಳ್ತೀನಿ ಇರಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದೆ ಹ ಅಂದೆ ಸ್ವಲ್ಪ ಯಾವ ಯಾ ತರಾ ಏನು ಅಂತ ಏನ್ರೆ ಸ್ವಲ್ಪ ಐಡಿಯ ಕೊಟ್ಟಿದೆ ಚೆನ್ನಾಗಿ ಇರೋದ ಅದರ ನಮಗೆ ಏನು ಅಷ್ಟೊಂದು ಅನುಭವ ಇಲ್ಲಾ
ಹಾ ಹಾ
ಅದು ಫಾರ್ಮ್ ಯಾವ ತರಾ ಕನ್ಸಪ್ ಮಾಡೋದು ಅದ್ ಯಾವ ತರ ಬೈ ಮಾಡೋದು ಯಾವ್ ಬೇಸ್ ಮೇಲೆ
ಹೂಂ
ಏನು ಎಷ್ಟ ಜನಾ ಸಾಕಬೇಕು ಅದು ಎಷ್ಟ ಅಲ್ಲಿ ಇದ್ರೆ ಕೊಟ್ರೆ ಏನ್ ಅಮೌಂಟ್ ಆಗುತ್ತೆ ಅದಕ್ಕೆಲ್ಲಾ ಡೈಲಿ ಫೀಡಿಂಗ್ ಯಾವ್ ತರಾ ಕೊಡ್ಬೇಕು
ಹ್ಮ್.
ಏನೊ ಅ ಮೀನ್ ಸಾಕಾಣಿಕೆ ಅಂತಿದಾರೆ. ಅದ್ನು ಮಾಡಿರ್ ಚೆನ್ನಾಗ ಅಥವಾ ಏನು ಇದೇ ಕುರಿ ಸಾಕಾಣಿಕೆ, ಕೆನೆ ಚೆನ್ನಾಗ್ ಅನ್ನೋದ ಬಗ್ಗೆನು ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅದ್ಕೋಸ್ಕರ ಕಾಲ್ ಮಾಡಿದ್ವಿ. ಹ್ಮ್ ಅದೇ ಯಾವ್ ತರ ಏನು ಹ
ಏನ್ ಗೊತ್ತಾ.
ಹಾ ಹೇಳಿ.
ಈಗ ನೀವು ಮು ಮೂರ್ ತರನು ಸಾಕಣಿಕೆ ಮಾಡಬಹುದು.
ಮೂರ್ ತರ.
ಹಾ.
ಆ. ಕುರಿಗಳನ ಮೂರ್ ತರ ಸಾಕಾಣಿಕೆ ಮಾಡ್ಬೋದಾ.
ಅಲ್ಲ ಅಲ್ಲ ಅಲ್ಲ ಕುರಿಲ್ಲ ಸರ್ ಈಗ ಶೆಡ್ ಯಾವತರ ಮಾಡ್ಬೇಕು ಅಂದ್ರೆ ನೀವು. ಈಗ ಫಸ್ಟು ಒಂದ ಸೆವೆನ್ ಫೀಟ್ ಗುಂಡಿ ತೆಕ್ಸಿ. ಹಾ ಕೇಳಗಡೆೆ. ಗುಡ್ಡಿ ತೇಗ್ಸಿ ಅಲ್ಲಿಂದ ಪಿಲ್ಲರ್ ಎತ್ಕೊಳ್ಳಿ.
ಹಾ.
ಪಿಲ್ಲರ್ ಎತ್ಕ್ಬಿಟ್ಟು ಫಸ್ಟ್ ಈಗ ಪಿಲ್ಲರ್ ಎತಿ ಗದ್ ಮೇಲ್ ಸೆವೆನ್ ಫೀ ಗಂಡಿ ಕೆೇಳಕ್ ಖಾಲಿರ್ಲಿ.
ಹಾ.
ಅದು ಗುಂಡಿ ಕಾಲಿ ಇದ್ದಾಗ ಅದ್ರಲ್ಲಿ ನೀರ್ ತುಂಬಸಿ ಮೀನ್ ಬಿಡ್ಬೋದು.
ಹಾ.
ಹ ಈಗ ಮೇಲೆ ಅದ್ರ ಮೇಲೆ ಒಂದು ಇದ್ನ ಹಾಕ್ಸಿ. ಮಿಸ್ಸ ಹಾಕ್ಸಿ.
ಹಾ.
ಮೆಸ್ಸಿಂದ ಒಂದ್ ತ್ರೀ ಫೀಟ್ ಬಿಟ್ಟು ಮತ್ತೆ ಕುರಿ ಶೆಡ್ ಮಾಡಿ ಮೇಲೆ.
ಮೆಸಿಂದ ತ್ರೀ ಫೀಟ್ ಮೇಲ್ಗಡೆನಾ.
ಹ ಅದು ಒಷ್ಟು ಸೆವೆನ್ ಫೀಟು ಲ್ಯಾಂಡ್ ಒಳಗಡೆ ಇರುತ್ತೆ.
ಹಹ ಸೆವೆನ್ ಫೀಟ್ ಕೆಳಗಡೆ ಗುಂಡಿ ತೆಗಿಬೇಕು. ಹಗಿಬೇಕು.
ಹ ಅದೆ ಅಲ್ಲಿಂದ ಪಿಲ್ಲರ್ ಎತ್ಕ್ಬಿಟ್ಟು ನೆಲದ ಸಮಕ್ಕೆ ನೀವು ಮೆಸ್ಸ್ ಹಾಕ್ಸಿ.
ಹಾ.
ಮೆಸ್ಸ ಹಾಕ್ಸಿದ ಮೇಲೆ ಅಲ್ಲಿ ಮೆಸ್ಸ್ ಮೇಲೆ ಕೋಳಿ ಇರ್ತವೆ. ಕೊಳಿ ಯಿಂದ ತ್ರೀ ಫೀಟ್ ಹ ಕೋಳಿಯಿಂದ ತ್ರೀ ಫೀಟ್ ಮೇಲೆ ಇದ ಮತ್ತೆ ಶೆಡ್ ಕಟ್ಟಿದ್ರೆ.
ಹಾ.
ಅಲ್ ಮ್ಯಾಲೆ ಕುರಿ ಇರ್ತವೆ.
ಓ ಅಂದ್ರೆ ನೀವು ಮೂರ್ ತರ ಮಾಡ್ಬೋದು ಅಂತೇಳ್ತಿದ್ರೆ. ಈಗ ನಮ್ಮಪ್ಪಾ ಏನೋ ಮೀನ್ ಸಾಕ್ ಕಣಿಕೆ ಅಂತಿದ್ರು. ನಮ್ಮ ಅಣ್ಣವರು ಈ ಕುರಿ ಸಾಕಾಣಿಕೆ ಅಂತಿದ್ರು ನೀವು ಜೊತೆ ಕೋಳಿನು ಸಾಕಾಣಿಕೆ ಮಾಡ್ಬಹುದು ಒಂದೇ ಜಾಗದಲ್ಲಿ ಎಂತ ಹೇಳ್ತಿದ್ರ ಹಂಗಾರೇ.
ತ್ರೀನ್ ಒಂದೇಟೈ ಅಟ್ಟೇ ಟೈಮ್ ಮಾಡ್ಬೋದು ನೋಡಿ.
ಓ ಆತರ ಆತರ ಆ. ಓ ನೀವ್ ಹೇಳಿದ್ ಚೆನಾಯ್ತು ಬಿಡಿ ಹೆಂಗಾರ್ರ ಇವ್ರಿಗೆ ಸೊಲ್ಯೂಷನ್ ಕೂಡ ಸಿಕ್ತು. ಈಗ ಯಾಕಂದ್ರೆ ಇವ್ರು, ದು ಮೀನುಗಾರಿಕೆ ಅಂತಿದ್ರು. ಇವ್ರು, ಕುರಿ ಸಾಕಣಿಕೆ ಅಂತಿದ್ರು ಅದೇ ವಾದ ವಿವಾದ ನಡೀತಾ ಇತ್ ತು ಅದು ಬೇಡ ಇದು ಬೇಡ ನೋಡ್ಕೊಳಕ್ ಆಗಲ್ಲ ಎಡ್ ಎಡ್ ಹತ್ರ ಮೂರ ಹತ್ರ ಅಂತ. ಈಗ ನೀವ ಹೇಳಿದ್ ನೋಡಿದ್ರೆ ಈಗ ಒಂದೇ ಜಾಗದಲ್ಲಿ ಮೂರು ಮಾಡ್ಬೋದಾ.
ಹಾ ಹೌದು ಮಾಡ್ಬೋದು ಈಗ ನಮ್ಮಲ್ಲಿ ಮಾಡಿರೋರು ಬಹಳ ಜನ ಸಕ್ಸಸ್ ಕಂಡಿರೋರು ಇದ್ದಾರೆ.
ಹ ಅಂದ್ರೆ ಈಗ. ಈಗ ಹಸುಗಳಿಗೆ ಅಲ್ಲ ಈಗ ಫೀಡ್ಸ್ ಎಲ್ಲ ಕೊಡ್ತೀವಲ್ಲ ಈಗ ಯಾವ್ ತರ. ಕೊಡೋದು ಏನು ಕುರಿಗಳಿಗೆ.
ಕುರಿಗಳು ಕುರಿಗಳಂತ ಬಂದ್ರೆ ಅವಕ್ಕೆ ಫಸ್ಟ್ ಫೀಡ್ಸ್ ತುಂಬಾ ಇಂಪಾರ್ಟೆಂಟ್.
ಹಾ-
ಈಗ ಮೆಕ್ಕೆಜೋಳ ಗೊತ್ತಾ ಅದು ಇಷ್ಟಪಟ್ಟು ತಿನ್ನುತ್ತೆ ಅದದು ಮೆಕ್ಕೆಜೋಳನ.
ಅಂದ್ರೆ ಕಾಳ ಅಥವಾ ಏನು.
ಹ್ಮ ಕಾಳು ಕಾಳು.
ಹಾಂ-
ಕಾಳು ಫುಲ್ ಅದಕ್ಕೆ ತುಂಬಾ ಇಷ್ಟ ಅದಕ್ಕೆ.
ಹಾ-
ಆಮೇಲೆ. ಅದಕ್ಕಿನ್ನು ಏನಪ್ಪಾ ಅಂದ್ರೆ ಒಣಮೆ ಕಡ್ಲೆ ಸೊಪ್ಪು ಅಂತ ಗೊತ್ತಾ.
ಹಾ ಹ ಗೊತ್ತು ಶೇಂಗ ಅದು.
ಹಾ ಶೇಂಗಾದ ಸೊಪ್ು ಬರ್ತಲ್ಲ ಅದು ತುಂಬಾ ಇಷ್ಟ ಅದಕ್ಕೆ. ಅದು ಒ ಟೈಮ್ಲಾಕ್ತ್ತೆ ಉರುಳ್ಳಿೊಪ್ಪ ಗೊತ್ತ ಉರುಳ ಸೊಪ್. ಹ ಅದು ಉರುಳ್ಳಿ ಹ ಉರುಳಿ ಬಳ್ಳಿ ಅಂತ ಬರುತ್ತೆ.
ಹಾ ಹ -
ಅದು ಅದು ಮತ್ತೆ ಇದು ಶೇಂಗ ಬಳ್ಳಿ.
ಹ್ಮ್-
ಹ ಆಮೇಲೆ ಮತ್ತೆ ಇದು ಬೇರೆ ಬೇರೆ ತರದ್ದು ಈಗ ಸೈಲೇಜ್.
ಹ್ಮ್-
ಮತ್ತೆ ಫೀಡ್ಸು.
ಹ್ಮ-
ಮತ್ತೆ ಅದಕ್ಕೆ ಮೇನ್ ಇಂಪಾರ್ಟೆಂಟು ಕ್ಲೀನ್ ಜಾಗ ಕ್ಲೀನ್ ಆಗಿರ್ಬೇಕು.
ಅಂದ್ರೆ ನೀವ್ ಹೇಳ್ತಾರನೇ ಮಾಡಿದ್ರೆ ಈಗ ಅದು ಗ್ರೌಂಡ್ ಬಿಟ್ಟ. ಗಬಿಟ್ಟೆ ಮೇಲ್ಗಡೆ ಇರುತ್ತಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ.
ಇಲ್ಲ ಇಲ್ಲ ಪ್ರಾಬ್ಲಮ್ ಇನ್ನುೂ ಚೆನ್ನಾಗಿತ್ತ ಅಂದ್ರೆ ಗಾಳ ಎಲ್ಲ ಚೆನ್ನ್ ಆಡತ್ತಲ್ಲಾ.
ಈಗ ನೀವ್ ಹೇಳ್ತಾರ ಕನ್ಸ್ಟ್ರಕ್ಟ್ ಮಾಡಿದ್ರಿ ಈಗ ಈಗ ನೆಲ ಬಿಟ್ಟೆ ಮೇಲ್ಗಡೆ ಇರುತ್ತಲ್ಲ ಇನ್ನೇನು ಐ್ಜನಾಗ ಇರುತ್ತೆ. ಇಏ ಆಟೋಮೆಟಿಕಕ್ಲ್ಲಿ ಮೇಲ್ಗಡೆ ಆಗತ್ತಲ್ಲ.
ಹ ಐಜಿನ್ ಇರುತ್ತೆ ಮತ್ತತ್ ಅದು ಏನೋ ಪಿಕ್ಕ ಇಟ್ಟಿದ್ದೆಲ್ಲ ಸೀದಾ ಕೆಳಕ್ ಕೋಳಿ ಹತ್ರ ಬಿಡುತ್ತೆ.
ಹ್ಮ್ ಕೋಳಿ ಹತ್ರ ಅಂದ್ರೆ ಈಗ ನೀವ್ ಹೇಳತ್ತರ ನೀವ ಹೇಳ. ತರ ನೋಡಿದ್ರೆ ಈಗ ಈ ಕುರಿ ಶೆಡ್ ಮಾಡಿದಾಗ ಈ ಮಿಡ್ ಮಿಡ್ಲ್ ಅಲ್ಲಿ ಎಲ್ಲಾ ಸ್ಪೇಸ್ ಕೊಡ್ಬೇಕಾ ಈಗ. ಅದೆಲ್ಲಾ ಪಿಕ್ಕ ಕೆಳಗ್ ಬೀಳತಾರ. ಅಂದ್ರೆ ನಾವು ಹೋಗ್ಬಿಟ್ಟು ಕೆಳಿ ಹಾಕಿ ನಡತದ ಅಥವಾ ಹಾಕಿದ್ ಕುೂಳ್ಳಲೆ ಕೆ.
ಇಲ್ಲ ಹಾ ಹಾಕಿದ ಕೂಡ್ಲೆ ಕೆಳಕ್ ಹೋಗತರ ಮಾಡ್ಬೇಕು.
ಹೌದಾ ಹ. ಅದು ಕೋಳಿಗಳಿಗೆ ಅದೇ ಮೇವಾ.
ಹಾ ಕೋಿಗಳಿಗೆ ಅದು ತಿನ್ತ್ತೆ ಕೋಿ ತಿಂದಿದ್ದು ಮತ್ತೆ ಕೋಳಿ ಪಿಕ್ಕಿ ಇಟ್ಟಾಗ ಮೀನಿಗೆ ಹೋಗುತ್ತೆ.
ಅಂದ್ರೆ ಈಗ ನೀವ್ ಹೇಳ್ತಾರ ನೋಡ್ರಿ ಈಗ ಡೈರೆಕ್ಟ್ ಆಗಿ ಕುರಿದು ಪಿಕ್ಕ ಇಟ್ಟಿದ್ದು. ಈ ಕೋಳಿ ಕೋಳಿ ಹತ್ರ ನಿಲ್ಬೇಕಲ್ಲ ಕೆಳಗಡೆ ಹೋದ್ರೆ.
ಅಂದ್ರೆ ಸೈಜ್ ಸ್ವಲ್ಪ ಚಿಕ್ಕ ಮಾಡ್ಬೇಕು.
ಅಂದ್ರೆ ಮೆಸ್ ಸೈಜ್ನೇಯ.
ಹಾ ಆದ್ರೆ ಈಗ ಕೋಳಿಿದ ಏನೋ ಫುಲ್ ಲಿಕ್ವಿಡ್ ತರ ಇರುತ್ತೆ.
ಹಾ
ಅದೇ ಸ್ವಲ್ಪ ಸ್ಪೇಸ್ ಇದ್ರೆ ಕುರಿ ಸ್ಪೇಸ್ ಜಾಸ್ತಿ ಬೇಕು ಕುರಿ ಪಿಕೆ ಇಟ್ರೆ ಕೆಳಗೆ ಹೋಗಕೆ.
ಹ್ಮ್
ಹಾ ಕುರಿ ಸ್ಪೇಸ್ ಜಾಸ್ತಿ ಬಿಟ್ಟು ಕೋಳಿಕ್ ಸ್ವಲ್ಪ ಕಡಿಮೆ ಮಾಡ್ಬೇಕು.
ಹೌದಾ ಹಾ
ಕೋಳಿ ಫಿಕೆ ಇಟ್ಟಿದ್ದು ಮೀನ್ ತಿನ್ಬೇಕು.
ಹಾ ಅಂದ್ರೆ ಮತ್ತೆ ಮೀ ಮೀನಿಗೆ ಅದು ಬಿಟ್ರೆ ಬೇರೆ ಏನು ಇದು
ಇಲ್ಲ ಇಲ್ಲ ಪುಡ್ ಹ ಹಾಕ್ಬೇಕು ಹಾಕ್ಬೇಕು ಬರೀ ಅದೊಂದೇ ನಂಬಿಕೆನ್ ಇದ್ರೆ ಮೀನು ಬೇಗ ಗ್ರೌತ್ ಆಗಲ್ಲ.
ಹ ಮತ್ತ್ ಬೇರೆ ಯಾವ್ ತರ ಕೊಡ್ಬೇಕು ಏನ್ ಕೊಡ್ಬೇಕು.
ಬೇರೆ ಅದಕ್ಕೆ ಪೀಡ್ಸ್ ಬರುತ್ತೆ ಸರ್.
ಹಾ
ಫೀಡ್ಸ್ ಯಾವ್ಯಾವ್ ತರ ಅಂದ್ರೆ ಈಗ ಮಾಂಸ ಬರುತ್ತೆ.
ಯಾವದೊ
ಮಾಂಸ ಮಾಂಸ ವೇಸ್ಟ್ ಮಾಂಸ ಬರುತ್ತ್ ಗೊತ್ತಾ.
ಹಾ ಹಾ ಹಾ
ಅದನ್ನೆಲ್ಲ ತಂದ್ಬಿಟ್ಟು ಒಂದು ಮಿಷಿನ್ ಇರುತ್ತೆ ಮಿಷಿನ್ ಕೊಡ್ತೀವಿ.
ಹಾ
ಅದ್ರಲ್ಲಿ ಪುಲ್ ಪುಲ್ ಸಣ್ಣ ಅಂದ್ರೆ ಸಣ್ಣಗ ಅದು ಕಟ್ ಮಾಡ್ಬಿಟ್ಟು ಒಂಥರಾ ಪೇಸ್ಟ್ ತರ ಮಾಡುತ್ತೆ.
ಅದು ನಿಮ್ಮ ಅಫೀಸಲ್ಲೇ ಸಿಗ್ತಾವ ಅದು.
ಹಾ ಸರ್ ನಮ್ಮ ಆಫೀಸ್ ಸಿಗು
ಹ ಈ ಕೋಳಿಗೂ ಈ ಕುರಿಯಿಂದ ಏನ್ ಬರುತ್ತೋ ಅದು ಒಂದೇ ಸಾಕು ಅದ್ಮೇಲೆ ಬೇರೆ ಏನ್ ಬೇಡವಾ ಅದ್
ಹ್ಮ್ ಹ್ಮ್ ಕೋಳಿ ಏನ್ ಹೊರಗ್ ಬಿಡ್ತಿವಲ್ಲಾ ಕೋಳಿಯ ಡೇ ಪೂರ್ತಿ. ಹಂಗ್ ಡೇ ಪೂರ್ತಿ ಏನಾರು ಹೊರಗಡೆ ತಿಂತಾವವು ಅಂದ್ರೆ ಯಾಕ್
ಅಂದ್ರೆ ಡೇ ಪೂರ್ತಿ ಅಲ್ಲೇ ತೋಟದಲ್ಲಿ ಅಲ್ಲಿ ಇಲ್ಲಿ ಮೇಯಿಸ್ಕೊಂಡ್ ಇದ್ ಮಾಡೋದು ಆಮೇಲೆ ನೈಟ್ ಟೈಮ್ ಅಲ್ಲಿ ಮಾತ್ರ ಶೆಡ್ಡಿಗೆ ಹಾಕೋದು.
ಹ್ಮ್
ಹಾ ಹಾ ಹಾ ಅದ್ ಮಾಡ್ಬೂಡ್ರಿ ಎನ್ ತಪ್ ಇಲ್ಲ ಬುಡಿ ಅಂದ್ರೆ ಈಗ ನಮ್ದು ಕೃಷಿ ಹೊಂಡ ಇಯ್ತಲ್ಲ ಈಗ ನೀರ್ ಅಲ್ಲಿ ಒಂದು ಫಿಫ್ಟೀನ್ ಫೀಟ್ ಡೀಪ್ ಇದೆ ಅದು. ಜೊತೆಗೆ ತರ್ಟಿ ಫಾರ್ಟಿ ರೇಂಜ್ ಅಲ್ಲಿ ನಿಯರ್ಲಿ ಒಂದು ಫಾರ್ಟಿ ಫಾರ್ಟಿ ಬರುತ್ತೆ. ಸ್ಕ್ವೇರ್ ಫೀಟ್ಸು ಆ ರೇಂಜ್ ಅಲ್ಲಿ ಇದೆ ಅದ್ರ ಮೇಲೆನೆ ಎತ್ಕೊಂಡರು ನಡೆಯುತ್ತಲ್ಲ. ಅದ್ರಲ್ಲೇ ಬಿಟ್ಟು
ಹ ತೊಂದರೆ ಏನಿಲ್ಲ.
ಈ ನಮಗ ಆತರ ನೋಡಿದೆ ಈಗ ಡಿಗಿಂಗ್ ಕಷ್ಟು ಉಳಿಯತ್ತೆ ಈಗ ಅಂದ್ಮೇಲೆ ಈಗ ನೀರ್ ಸ ಸಪರೆಟ್ ಆಗಿ ಬಿಡ್ಬೇಕು ಅಂತ ಏನಿಲ್ಲ ಈಗ ಆಟೋಮೆಟಿಕಲಿ ಮಳೆ ಬಂದ್ ದಗಲ್ಲೆ ಬೇರೆ ಬೇಡೆ ಕಡೆಯಿಂದ ನೀರ್ ಬರೋದನ್ನೆಲ್ಲಾ ಅದು ತಗ್ಗು ಪ್ರದೇಶ ಅಂತ ಹೇಳು ಬುಟ್ಟ್ ಹಟ್ಟಲ್ಲಿ ಹೊಂಡಾ ತೋಡಿದ್ದು.
ಹ್ಮ್ ಹ್ಮ್
ಈಗ ನಾವು ಅದ್ರ ಜೊತೆಗೆ ಈಗ ನಾವು. ಫಾರ್ಮ್ ನ್ನೂ ಐಟಕ್ ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಅ ಬೋದಿ ಗ್ರೌಂಡು ನಮಗೆ ಅದು ಏನು.
ಹ್ಮ್
ಹಂಗೆ ಮಾಡ್ಬೋದಲ್ವಾ.
ಹಾ ಅತರನೆ ಮಾಡಬೋದ್
ಹಾ ಹಾ ಅದೇ ಇಲ್ಲ ಅದು ದ್ಯಾ ಯಾವತರ ಅಂತ ಏನು ಗೊತ್ತಾಗ್ಲಿಲ್ಲ ಅದ್ಕೋಸ್ಕರ ಕಾಲ್ ಮಾಡಿದ್ವಿ ಕೇಳೋಣ ಅಂತ.
ಹಾ ಹಾ ಈಗ ತೊಂದ್ರೆ ಏನಿಲ್ಲ ತಪ್ಪೇಏನಿಲ್ಲ ಸರ್ ಗೊತ್ತಿಲ್ಲದ್ನ ಕೇಳ್ಬಿಟ್ಟೆ ಮಾಡ್ಬೇಕು.
ಹ್ಮ್ ಎಲ್ಲ ಅದ ನಿಜ ಬಿಡಿ. ಅಂದ್ರೆ ಈ ಮೀನ್ಗಳಲ್ಲಿ ಅವೇಏನೋ ಸುಮಾರು ಇದಾವೆ ಅಂತ ಹೇಳ್ತಿದ್ರು ಈ ನಮ್ಮ ಅಣ್ಣಂಗೆಲ್ಲ ಕುರಿದೇನ ಅದೆಲ್ಲ ಗೊತ್ತ ಅವನ್ ತಗೋಬರ್ತಾನೆ ನನ್ಗ ಅದ್ರ ಬಗ್ಗೆ ಅಷ್ಟೊಂದ್ ಐಡಿಯಾ ಇಲ್ಲ. ಹಾ ಇದು. ಕೋಳಿದು ಮಿಂನದು ನೋಡಿ ಈಗ ಅದ್ ಯಾವ ತರ ತರೋದ ಅದ್ರಲ್ಲಿ ಏನ್ ಸುಮಾರ ಇದ್ದಾವೆ ಅಂತ ಅಂತಿದ್ರು.
ಕೋಳಿಲ್ ಬಂದ್ಬಿಟ್ಟು ಆ ಗಿರಿರಾಜ ಅಂತ ಇದೆ.
ಹ್ಮ್
ಅದೇನಂದ್ರೆ ಸ್ವಲ್ಪ ಫುಲ್ಲು ಅಡ್ಡ ಇದು ಹ ಅಗ್ರೆಸಿವ್ ಮೂಡಲಿ ಇರ್ತೆರ್ ತೆಗೀರ್ ರಾಜಾ ನೀವ್. ಪುಲ ಅಗ್ರೇಶನ್ ಈಗ ಏನು ಯಾವುದೇ ಒಂದು ಹಾವು.
ಈಗ ನಾವೆಲ್ಲಾ ಕೋಳಿಗೂಣಿಗೆಲ್ಲ ಮೀಟ್ ಪರ್ಪಸ್ಗೆ ಎಲ್ಲ ಇದ್ ಮಾಡೋದು ಹಂಗಾಗಿ ಸ್ವಲ್ಪ ಚೆನ್ನಾಗಿ ಬರೋಂತವ ಸಜೆಸ್ಟ್ ಮಾಡಿ ಬೇಗ ಇದಾಗಗ್ತಕ್ಕಂತವು.
ಸರ್ ಆಥರ ಬೇಕು ಅಂದ್ರೆ ನಿಮಗೆ ಕಡಕ್ನಾಥ್ ಅಂತ ಸಿಗುತ್ತೆ.
ಕಡಕ್ನಾಥ.
ಹ ಒಂದ್ರೆ ಫುಲ್ ಕಾಸ್ಟ್ಲಿ ಅದು ಬ್ಲಾಕ್ ಬ್ಲಾಕ್ ಚಿಕನ್ ಅದು.
ಬ್ಲಾಕ್ ಚಿಕನ್.
ಇದೆಲ್ಲಾ ಮೀಟ್ ಎಲ್ಲ ವೈಟ್ ಕಲರ್ ಇರುತ್ತೆ.
ಹ್ಮ್ ಹ್ಮ್ ಅದು ನಿಜಾ.
ಅದ್ ಮೀಟ್ ಕೂಡ ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ.
ಹಾ ಹಾ ಹಾ.
ಹಾ ಮತ್ತೆ ಮಾಮೂಲಿ ನಾಟಿಕೋಳಿ ಅಂತ ಬರುತ್ತೆ. ಹಾ ನಾಟಿ ಕೋಳಿ ಅಲ್ಲಿ ಸುಮಾರು ತರ್ತಾ ಬರ್ತವೆ.
ಹಾ
ಆಮೇಲೆ ಗಿದು ಗಿರಿರಾಜ್ ಹೇಳಿದ್ನಲ್ಲ.
ಹಾ ಅದೇ ಹೇಳಿದ್ರಲ್ಲ.
ಹಾ ಅದೊಂದು ಅದು ಒಂದು ಸ ಚೆನ್ನಾಗಿರುತ್ತೆ.
ಹಾ ಈ ಮೀನುಗಳಲ್ಲಿ ಮೀನುಗಳಲ್ಲಿ ಮೀನ್ ಮೀನ್ಗಳಲ್ಲಿ.
ಸರ್ ಮೀನ್ಗಳಲ್ಲಿ ಬಂದ್ಬಿಟ್ಟು
ಹ್ಮ್
ಹಾ ಜುಲಾಬಿ ಅಂತ ಬರುತ್ತೆ.
ಹಾ
ಅದು ಯಾಾವದೇ ಜಾಗಕ್ ಆದ್ರೂ ಬೇಗ ಹೊಂದ್ಕೊಣತ್ತೆ.
ಹೌದಾ ಹಂಗಾರ ಅದನೇ ತರದು ಅಂತ ಹೇಳದ.
ಆಮೇಲೆ ಅದ್ರ ಜೊತೆಗೆ ಆ ಗು ಗೂಡಿ ಫಿಶ್ ಅಂತ ಬರುತ್ತೆ
ಹ್ಮ್
ಆಮೇಲೆ ಕ್ಯಾಟ್ ಫಿಶ್ ಅಂತ ಬರುತ್ತೆ ಆಮೇಲೆ ಸ್ವರ್ಡ್ ಫಿಶ್ ಅಂತ ಬರುತ್ತೆ.
ಈಗ ಒಂದ್ ಕೆಲ್ಸ ಮಾಡೋಣ ಇದು ನಮ್ಗೆ ಈಗ ಅಷ್ಟೊಂದು ಒಂದೇ ಸಲ ಹೇಳಿಗಳು ನಮ್ಗು ಅಷ್ಟೊಂ ದ್ ಗೊತ್ತಾಗಲ್ಲದ ನೋಡಿದ್ರರುನು ಇದೇನ್ ನಮ್ಗ್ ಐಡೆಟಫೈ ಮಾಡೋ ಸ್ವಲ್ಪ ಕಷ್ಟನೇಯಾ. ಈಗ ನೀವ್ ಒಂಚೂರು. ಫ್ರೀ ಇದಾಗ ಬಂದಿದ್ರೆ ನೀಮ್ ಜೊತೆನೆ ಹೋ ಬಂದ್ರೆ ಆಗಿರ್ದ್ತು ಒಂಚೂರ್ ಬರ್ಬೋದ ನೀವು ಫ್ರೀ ಇದ್ದಾಗೇ. ಏ ನೋಡ್ಕ್ ಸಂಡೆ ಟೈಮಲ್ಲಿ ಬೇಕ್ರೇ ಹೋಗನ. ಹ ನೀವ ಒಂದಚೂರು ಬಂದಿದ್ರೆ ಚೆನ್ನಾಗಿರೋದು ಅಂತ.
ಸರಿ ಸರ್ ಆಯ್ತು ನಾನು ಬಂದ್ಬಿಟ್ಟು ನಾನು ಹೇಳ್ತನಿ ನಿಮ್ಗೆ ಯಾವಥರ ಮೀನ್ ಬೇಕು ಅಂತ.
ಸರಿ ನಾನು ಫ್ರೀ ಮಾಡ್ಕೊಂಡು ಊರಿಗ್ ಬರ್ತೀನಿ ಈಗ ಈ ಸಂಡೆ ಹೋಗಂದ್ರ ಹಂಗಾರೆ.
ಹಾ ಸರ್ ಸರಿ ಆಯ್ತು.
ಹಾ ಸರಿ ಸರಿ ಬಿಡಿ ಹಂಗಾರ ಬಂದ್ಬಿಟ್ಟ ಫೋನ್ ಮಾಡ್ತೀನಿ ಸರ್ ಹೋಗಬರ ಸರ್ ಅದು.
ಸರಿ ಸರ್ ಆಯ್ತು.
ಹಾಂ ಓಕೆ ಸರ್ ಓಕೆ ಆಯ್ತು ಹಂಗೆ ಮಾಡೋಣ ಬಿಡಿ.
ಹ್ಮ್.
ಹ್ಮ್ ಸರಿ ಸರಿ.